ಹಲೋ ಏನ್ ಮಾಡ್ತಾ ಇದ್ದೀರಾ.
ಹೌದೇ
ಏನ್ ಮಾಡ್ತಿ ದ್ದೀರಾ ಹೌದಾ.
ಅಡಿಗೆ ಅಡಿಗೆ ರೈಸ್.
ಬಂದ್ರ
ಇನ್ನ ಇಲ್ಲ ನಾಳೆ ಯೋಗ ದಿನ ಅಲ್ವಾ
ಅಲ್ಲ ನಿಮ್ಮ್ ಮನೆ ಬಂದ್ರಾ ಅದೇ
ಲೇಟ್ ಇಲ್ಲ ನಾಳೆ ಪ್ರೋಗ್ರಾಮ್ ಇದೆ ನಾಳೆ ಪ್ರೋಗ್ರಾಮ್ ಇದೆ ಯೋಗ ಡೇ ಅರೇಂಜ್ಮೆಂಟ್ ಎಲ್ಲ ಅರೆಂಜ್ ಮಾಡ್ತಾ ಇದ್ದಾರೆ ಗ್ರೌಂಡಲ್ಲಿ ಅದಕ್ಕೆ ಲೇಟು ನೀವೇನ್ ಮಾಡ್ ಹಾಗೇನಿಲ್ಲ ಯೋಗ ಲೆಚರಿಂಗ್ ಟೈಪ್
ಹೌದಾ ಯೋಗಡೆ ವಿಶೇಷ ಏನ ಯೋಗಡೆ ಆಚರಣೆ ಮಾಡ್ತ
ಹ್ಮ್ ಗೊತ್ತಿಲ್ಲ ಗೊತ್ತಿಲ್ಲ ನಿಮಗೆ ಗೊತ್ತಾ ನಿಮಿಗ್ಗೊತ್ತ ಹಲೋ ಗೊತ್ತಿಲ್ಲ ನಿಮ್ಗೊತ್ತಾ ಅಂದೆ
ಅಲ್ಲ ಅದಕ್ಕಿರ್ಬೇಕು
ಇರಬೌದೆನ ಹಲೋ ಹಲೋ
ಏನಕ್ಕೆ ಅವ್ರು ಯೋಗಡೇ ಆಚರ್ಣೆ ಮಾಡ್ತಾರೆ
ಗೊತ್ತಿಲ್ಲ ನೀವೆ ಹೇಳ್ರಿ ಗೊತ್ತಿದ್ರೆ
ದು----ಹಾ
ಡಿಸ್---ಸೇಂಬ್ ಮತ್ತು---ಜೂನ್ ಇಪ್ಪತ್ತೊಂದು ಗ್--ಗ್ ಸು
ಹಲೋ ನೀ ಮಾತಡದೇನು ಕೇಳಿಸ್ತಾ ಇಲ್ಲ ಗೊ ಪ್ರೋಗ್ರಾಮ್ ಇದಿಯಾ ಹಾ ಹೇಳಿ
ಕೇಳ್ಸ್ತೀಲ್ವ
ಹಾ ಈಗ್ ಕೇಳಿಸ್ತಿದೆ ಬ್ರೇಕ್ ಬ್ರೇಕ್ ಆಗ್ತಾ ಇದೆ ಯಾಕೊ ಹಾ ಹೇಳಿ ಕೇಳ್ಸ್ತೀಲ್ವ ನಿಮ್ಗೆ
ಅಲ್ಲ ನೀವು ಇವ್ರ್ ಬಿ ಎಸ್ ಉಡ್ ಟ್ರೈನರ----ಲ್ವಾ ಅರ್ವಗೆಲ್ಲ ಜಾ ಚೆನ್ನಾಗ್ ಟ್ರೈನಫ್ ಮಾಡಿರ್ತ----ಯವದು
ಅಂದ್ರೆ ಅದ್ರ ಸ್ಪೆಷಲ್ ಕೋರ್ಸ್ಗಳು ಇರತ್ತೆ ಆತರ ಮಾಡ್ಕೊಬೇಕ್ ಅವ್ರು
ಹೌದಾ
ಆತರ ಇರಲ್ಲ ಸಪ್ರೇಟ್ ಸಪ್ರೇಟ್ ಕೋರ್ಸ್ಗಳು ಮಾಡ್ಕಂತಾರೆ ಹಾ ಆತರ ಹಿಟ್ಟಿಗೆ ಬೇರೆ ಯೋಗಾಗ ಬೇರೆ ಡ್ರಿಲ್ಲಿಗೆ ಬೇರೆ ಈ ತರ ಬೇರೆ ಬೇರೆ ಬೇರೆ ಕೋರ್ಸ್ಗಳು ಸಪ್ರೇಟಗ್ ಮಾಡ್ಕಂಡು ಟ್ರೈನಿಂಗ್ ಕೊಡ್ತ---ಅವ್ರ್ ಲ್ಲಿರ ಅವ್ರೆ
ಎಲ್ಲಾ ಒಂದೇ ಸರಿ ಎಲ್ಲಾರು ಒಂದೇ ಮಾಡಲ್ಲ
ಮಾಡ್ಕಳ್ಬೋದು ಮಾಡ್ ಕಳವ್ರು ಒಬ್ಬೊಬ್ರು ಒಂದೊಂದ್ ಮಾಡ್ಕಂಡಿರ್ತಾರೆ ಕೆಲವ್ರು ಎಲ್ಲಾ ಮಾಡ್ಕಂಡಿರ್ತಾರೆ ಎಲ್ಲ ಅರೌರ್ ಇಂಟ್ರಷ್ಟು
ಹ್ಮ್ ಹ್ಮ್ಮ್ ಹ್ಮ್
ಇವ್ರು ಒಂದೇ ಮಾಡ್ಕಂಡಿದು ಇವ್ರ್ದ್ ಯೋಗ ಏನಿಲ್ಲ ಮತ್ತೆ ಯೋಗ ಕಲ್ತಿದಾರ ಹಾಗಾಗಿ ಇನ್ಚಾರ್ಜ್ ಇವ್ರಿಗೆ ಕೊಟ್ಟಿದ್ದಾರೆ
ಹೆಚ್ ಆರ್ ಕೊಟ್ಯರ
ಹಾ ಕಲ್ತಿದ್ದಾರೆ ಸ್ವಲ್ಪ್ ಲ್ಪ ಸ್ವಲ್ಪ ಗೊತ್ತು ಕಲ್ತಿದಾರ ಅಂತ ಇಲ್ಲಿ ಹೇಳ್ಕೊಡ್ತಾರೆ ಯೋಗದೇನೆ ಇದ್ರು ನಾಳೆ ಎಲ್ಲ ಡೆಮೊ ದು ಸ್ಪೀಚಿಂಗ್ ಎಲ್ಲ ಇವ್ರ್ದೆ ಇದೆ ನಾಳೆ
ನಾಳೆ ಬೆಳಗ್ಗೆನೇ ಹೋಗ್ತಾರಲ್ವಾ
ಸಿಕ್ಸಿಗೆರೆ ಅಂತೆ
ಏನ್ ಅವ್ರ್ದು ಬೆಳಿಗ್ಗೆ ಮಾರ್ನಿಂಗ್ ಹೋಗ್ತಾರೆ ಅಲ್ವಾ
ಹಾ ಹ
ಎಷ್ಟ್ಗಂಟೆ ಇಂದ ಎಷ್ಟ್ಗಂಟೆ ಅವ್ರ್ ಡ್ಯೂಟಿ
ಔರ್ದು ಮಾರ್ನಿಂಗ್ ಫೈವ್ ಫೈವ್ ಫೈವ್ ತರ್ಟಿ ಸ್ಟಾರ್ಟ್ ಆಗತ್ ರೋಟೀನ್ ಪಿ ಟಿ ಹೋಗ್ತಾರೆ ಮಾರ್ನಿಂಗ್ ಫೈವ್ ತರ್ಟಿಗೆ ಹೋಗ್ಬಿಟ್ ಸೆವೆನಿಗ್ ಬರ್ತಾರೆ ಸೆವೆನಿಗೆ ಬಂದ್ಬಿಟ್ಟು ಸೆವೆನ್ ಟು ಎಲಟ್ ಬ್ರೇಕ್ ಏ ಫಿಫ್ಟೀನ್ ಹಂಗ ಹೋಗ್ತಾರ ಹ ಏ ಫಿಫ್ಟೀನ್ ಅಷ್ಟರಲ್ಲಿ ಗ್ರೌಂಡಲ್ಲಿ ಇರ್ಬೇಕ್ ಮತ್ತೆ ಏ ಫಿಫ್ಟೀನ್ಇಂದ ಮತ್ತ ಒನ್ ಒಂದವರೆಗೂ ಮತ್ತೆ ಗ್ರೌಂಡ್
ಗ್ರೌಂಡ್ ಅಲ್ಲ
ಗ್ರೌಂಡ್ ಅಲ್ಲಿ ಅವ್ರಿಗೆ ಹ್ಮ ಫಿಸಿಕಲ್ ಇದಿರುತ್ತೆ ಅವ್ರಿಗೆ
ಅದಾದ್ಮೇಲೆ ಮತ್ತೆ ಒಂದ ಒಂದ ಅಂದ್ರೆ ಒಂದೇ ಬರಲ್ಲ ಒನ್ ತರ್ಟಿ ಆಗತ್ತು ಒಂದಸಲಿ ವಂದಿಂದ ಮತ್ತೆ ತ್ರೀವರೆಗೂ ಬ್ರೇಕ್ ಇದೆ ಬರೋದು ಹೆಚ್ಚು ಕಮ್ಮಿ ಆಗುತ್ತೆ ವರ್ ಇದ್ರೆ ಒಂದೊಂದ್ಸರಿ ಒನ್ ತರ್ಟಿಗ್ಗೆ ಬರ್ತಾರೆ ಒಂದೊಂದ್ಸರಿ ಒನ್ ಫಿಫ್ಟಿನ ಒನ್ ಟು ೀ ಬ್ರೇಕ್ ಇರೋದು ವರ್ಕ್ ಮೇಲ್ ಡಿಪೆಂಡ್
ಹ
ಆ ಆಮೇಲೆ ತ್ರೀಗೆ ಮತ್ತೆ ತ್ರೀಗೆ ಹೋಗ್ತಾರೆ ತ್ರೀ ಟು ಮತ್ತೆ ಈಗ್ ಸೆವೆನ್ ಸೆವೆನ್ ಅಂತಾರೆ ಇಷ್ಟೊತ್ತಾದ್ರೂ ಬಂದಿಲ್ಲ ಇನ್ನು ಹೊರ್ಕಿದ್ರೆ ಹಿಂಗೆ ಲೇಟ್ ಆಗುತ್ತೆ ಹ್ಮ್ ಯೋಗ ಇದ್ಯ ಎಲ್ಲಾ ರೆಡಿ ಮಾಡ್ಸ್ಬೇಕ
ಜಾಸ್ತಿ ನಮ್ಮ ರಾಷ್ಟ್ರೀಯ ಹಬ್ಬ ತನ ಇದ
ಹ್ಮ
ಹ
ಹ್ಮ
ನಿಮಗೆ ಯಾವ ಸ ಕನಸು ಎಚ್ಚರ ಆಗುತ್ತೆ
ಹ್ಮ್ ಹ್ಮ್ ನಮ್ಗೆ ಈ ಕಡೆ ಈ ಕಡೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ ಬಂಗ್ಳಾ ಹೋಗ್ಬೋದು ಈ ಕಡೆ ಈ ಕಡೆ
ಚಲ್ಪ ನೀ ನೀರರಾ
ಮತ್ತೆ ಹಲೋ ಹಲೋ